ಹಲೋ
ಹ ಏನ್ ಮಾಡ್ತಿದೀಯಾ ಬ್ರೋ ಅಲ್ಲ ಕೆಳಸ್ತಿದೆಯಾ ಬ್ರೋ?
ಹ ಕೇಳಸ್ತೈತ ಬ್ರೋ ಹೇಳಿ.
ಏನ್ ಮಾಡ್ತಿದ್ದಿರಿ ಬ್ರೋ.
ಬ್ರೋ ಏನಿಲ್ಲ ಊಟಆಯ್ತು ವಾಕ್ ಮಾಡ್ತಿದೀನಿ ಬ್ರೋ.
ಹಂಗ ಯಾಕ್ ಬ್ರೋ ಹೆಲ್ತ್ ಕಂಡೀಷನ್ ಸರಿ ಇಲ್ಲವಾ?
ಏನಿಲ್ಲ ಬ್ರೋ ಊಟ ಆಯ್ತಲ್ಲ ಒಂಚೂರ್ ಜಾಸ್ತಿ ಊಟ ಮಾಡಿದ್ದೆ. ಅಡ್ಡ ಆಡ್ತಿದ್ದೆ ಬ್ರೋ.
ಹಾ ಹಂಗೆ ಬ್ರೋ ಹ್ಮ್. ಮತ್ತೆ ಏನ್ ಕೆಲ್ಸ ಬ್ರೋ ಊರಲ್ಲೆಲ್ಲ. ಏನು ಇಲ್ಲ ಬ್ರೋ ಈಗಿನು ಜಸ್ಟ್
ದಿನ ಬ್ರೋ.
ಇದೇ ಈಗ ಜಸ್ಟ್ ಇನ್ನೂ ಈಗ್ ಊಟ ಮಾಡ್ದೇ. ಊಟ ಮಾಡ್ಬಿಟ್ಟು ಹಿಂಗೆ ಅಪ್ಪಜ್ಜಿಯಲ್ ದನ ಇದ್ವಲ್ಲ ಅದನ್ನ ಕಟ್ಟಿದ್ರೂ ಬ್ರೋ ಮಳೆ ಬರಂಗ ಆಗಿತ್ತು. ಅದನ್ನ ಈಗ್ ಹಂಗೆ ಒಳಗ್ ಕಟ್ಟಣ ಅಂತ ಬಂದೆ ಬ್ರೋ.
ಹ ಹಾ
ಮತ್ತ ಬ್ರೋ.
ಹೇಳ್ಬೇಕ ಬ್ರೋ ಏನಿ ಏ ಏನಿಲ್ಲ ಬ್ರೋ.
ಹಂ.
ಏನೋ ಹೇಳಿದ್ರಿ ಕೇಳ್ತೇವಿ ಇಲ್ಗೆ ಸುಮ್ಮ್ನೆ ಇರ್ತೀವ ಬ್ರೋ ಅದೇ ಬ್ರೋ ಏನಿಲ್ಲ
ಹಾ
ಊರಲ್ಲಿ ಮನೆ ಕಟ್ಟಿದ್ ಹೊಸದುು
ಹಾ ಬ್ರೋ ಅದೇ ಮೊನ್ನೇನು ಆರ್ ಸಿ ಸಿ ಹಾಕಸ್ತಿತಿದೀವಿ ಅಂದ್ರಲ್ಲ ಅದ ಎಲ್ಲಿ ಕಂಪ್ಲೀಟ್ ಆಯ್ತ ಬ್ರೋ.
ಕಂಪ್ಲೀಟ್ ಆಯ್ತು ಬ್ರೋ. ಅದ ಅಯ್ಯೋ ಕೆಳ್ಳೆ ಬ್ಯಾಡ್ ಸೂಮ್ ಸುಮ್ಮಕಿರಿ ಬ್ರೋ ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತೈದು ಸ ಇಪ್ಪತ್ತೈದ್ ಲಕ್ಷ ಹೆಚ್ಚು ಕಮ್ಮಿ ಆಗೈತೆ.
ಅಲ್ಲ ಬ್ರೋ ಒಂದೇ ಫ್ಲೋರ್ ತಾನೇ ಕಟ್ಸಿದ್ ನೀವು.
ಒಂದು ಫ್ಲೋರೆ ಬ್ರೋ ಟೈಲ್ಸು
ಟೈಲ್ಸ್ ಒಬ್ರು ಗ್ರಾನೈಟ್ಸ್ ಹಾಕಿದ್ದು.
ಬ್ರೋ ಟೈಲ್ಸು.
ಟೈಲ್ಸಾ.
ಅದು ಒಂದೊಂದ್ ಒಂದೊಂದ್ರಿ ಕೇಳ್ತ ಬ್ರೋ ಹೊರಗೆ. ಮನೆ ಹೊರಗ ಹಾಕ್ತಿವಲ್ಲಾ.
ಹಾ ಅಂದ್ರೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಬ್ಬ ಬಾಕ್ಲಿಗೆ ಹಾ.
ಅದಕ್ಕೊಂದ ರೇಟು ಎಂಟ್ರೆನ್ಸ್ ಅಲ್ಲಿ ಗೋಡೆಗ ಹಾಕ್ತಿವಲ್ಲಾ
ಹಾ ಹಾ ಹಾ ಹಾ.
ಕೊಂದ ರೆಟ್ಟು.
ಹಾ
ಅಡಗೆ ಮನೆಗ್ ಒಂದ ರೇಟು ಟೈಲ್ಸು.
ಹಾ ಹಾ ಅಂದ್ರೆ ಬ್ರೋ ನೀವು ಬಣ್ಣ ಗಿಣ್ಣ ಹೊಡ್ಯಾಂಗ್ ಏನು ಮಾಡಿಲ್ಲ ಫುಲ ಟೈಲ್ಸ್ ಹಾಕ್ಬಿಡ್
ಬ್ರೋ ಅಂದ್ರೆ ಹೊರಗ ಮಾತ್ರ ಮನೆ ಮು ಮುಂದೆ ಹೊರಗೈತಲ್ಲ. ಅಡಗೆಮ್ಮನೆ ಫ್ರೆಂಟು ಬಚ್ಚಲು ದೇವ್ರ ಮನೆಗೆ ಮಾತ್ರ.
ಹಾ ಹಾ ಹಾ.
ಇನ್ನ ಏನ್ ಮಿಕ್ಕಿದಕ್ಕೆಲ್ಲ ಇದಕ್ಕೆಲ್ಲ ಇದೆ ಬ್ರೋ ಇನ್ನ.
ಏನ್ ಬ್ರೋ ನೀವ್ ಪಾರ್ಟ್ಸ್ ಪಾರ್ಟ್ಸ್ ಗಳೆಲ್ಲ ನೀವೇ ತಂದ ಕೊಟ್ಟಿದ್ರಿ ಏನ್ ಅವ್ರ ರಿ ಎಲ್ಲಾ ಮಾಡ್ಕೊಂತಾರಲ್ಲ ಆತರ ಏನಾದ್ರು ಕೊಟ್ಟಿದ್ರ.
ಟೈಲ್ಸು ನಾವೇ ತಂದ್ವಿ. ನಮ ಮಾವ ಅವ್ರ ಫ್ರೆಂಡ್ ಇದ್ರು ಅಂತೇಳಿ ತಮಿಳ್ನಾಡಲ್ಲೋಗ ತಂದ್ವಿ.
ಹಾ
ಅಂದ್ರೆ ಅದು ಅಡಿಗ ಅದೆಷ್ಟು ಹಾಕ್ದ ಬ್ರೋ ಅವತ್ತು.
ಹಾ ಹಾ
ಅವತ್ತ ಅದ ಎಷ್ಟ ಹಾಕದ್ ನ್ಯಾಪ್ಕಾ ಇಲ್ಲ ನಮ್ಗುನೂ.
ಹ್ಮ್
ಒಟ್ಟಲ್ಲಿ ಅವತ್ ಅಷ್ಟ ಹಾಕ್ದ ಬ್ರೋ ಬಾಳ ಆಯ್ತು ಹೆಚ್ಚು ಕಮ್ಮಿ ಒಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಏನಾಯ್ತು ಬ್ರೋ ಸಮ್ಥಂಗ್ ಒಂದು ಒಂದು ಇಪ್ಪತ್ತು ಒಂದು ಮೂವತ್ತಾಯ್ತು.
ಹೇವಿ ಕಾಷ್ಟಟ್ಲಿ ಇದೆ ಬಿಡಿ ಬ್ರೋ ಹಂಗಾದ್ರೇ.
ಈ ಟೈಲ್ಸ್ ಸಿಕ್ಕ ಪಟ್ಟೆ ಆಯ್ತು ಬ್ರೋ.
ಹ್ಮ್ ಹಾ.
ಟೈಲ್ಸೆಗೆಯ.
ಹಾ.
ಸಿಕ್ಕಾಪಟ್ಟೆ ದುಡ್ಡ ಆಯ್ತು.
ಹ್ ಹಿಂಗಾದ್ರು ಮತ್ತೆ ಇನ್ನೇನ್ ಬ್ರೋ ನಾವು ಹಂಗೆ ಮನೆ ಕಟ್ಬೇಕು ಅಂತ ಇದ್ವಿ.
ಅಯ್ಯೋ ಬ್ರೋ ಏನಕಾದ್ರರು ಮನೆಗೆ ಕಟ್ತಿವ ಅನ್ಸಬಿಡ್ತಬ್ರೋ.
ಹಿಂಗಾದ್ರ ಬ್ರೋ ಮನೆ ಕಟ್ಟದು ಕಲ್ಸ ಉಡುತ್ತೆ ಅನ್ಸುತ್ತೆ ಬಿಡರು ಇಷ್ಟು ಕೆಟ್ಟ. ಟೈಲ್ಸಿಗೆ ಆದ್ರೆ. ಸಿಮೆಂಟ್ ಖರ್ಚು ಮಳೋಳು ಇಟ್ಟಿಗೆದು ಅಪ್ಪ ದೇವ್ರೆ. ನೆನಸ್ಕಂದ್ರೆ ಒಂಥರ ಆತರ ಬ್ರೋ.
ಹೂ ಸಿಕ್ಕಾಪಟ್ಟೆ ದುಡ್ಡು.
ಹಾ.
ಹೇವಿ ದುಡ್ಡು ಆಗುತ್ತೆ ಬ್ರೋ.
ಹ್ಮ ಬ್ರೋ ಇದು ಸಿಮೆಂಟ್ ಎಲ್ಲ ಯಾರು ಯೂಸ್ ಮಾಡರು ಬ್ರೋ. ಇಲ್ಲ ಬ್ರೋ ಸೀಮೆಟಲ್ಲ ಯಾವುದು ಯುಸ್ ಮಾಡಿದ್ರಿ.
ಹಾ. ದ್ಯಾವ ಆರ್ಟ್ಟ್ಯಾಕ್ ಇರುವ ಉಸ್ ಬ್ರೋ .
ಅಲ್ಟ್ರಾಟೆಕ್ ಹಾ ಹ್ಮ್ ಹ್ಮ್ ಬ್ರೋ ಎಷ್ಟು ಎಷ್ಟು ಒಂದ್ ಆರು ತಿಂಗ್ಗಳ ಆಯತಲ್ಲ ಬ್ರೋ ನಿಮ್ ಮನೆ ಫುಲ್ ಅಷ್ಟು ಕಟ್ಟಕ ಕಡ್ದಿದ್ದು.
. ಬ್ರೋ ಅದ್ ಏನೇನ ಆಯ್ತ್ ಬುರಬರು ಎಷ್ಟ್ ದಿನ ಆಯ್ತ ಗೊತ್ತ ಬ್ರೋ.
ಹೂಂ.
ಫಸ್ಟ್ಗೆ ನಾವು ಬೋರ್ ಹಾಕದ ಬೋರ್ ಹಾಕ್ ಬೋರ ಹಾಕದ್ವಿ. ಬೋರ್ ಹಾಕ್ ಮುಂಚೆ ನಾವ್ ಏನ್ನ್ಕೊಂಡಿದ್ ಗೊತ್ತ ಬ್ರೋ.
ಹಾ.
ಮನೆ ಮೇಲೆ.
ಹಾ.
ಒಂದ್ ಸಿಂ ಸಿಂಪಲ್ ಆಗಿ. ಆ ರೇಷ್ಮೆ ಮನೇಲಿ ಇರಕ್ ಆಗಲ್ಲ ಅಂತೇಳಿ.
ಹ್ಮ.
. ಮನೆ ಮೇಲೆ ಒಂದ್ ರೂಮು ಒಂದ್ ಅಡ್ಗೆ ಮನೆ ಕಟ್ಕೊಂಡೋಣ ಅಂತ ಹೊಗಿದ್ ಬ್ರೋ. ನಮ್ ಮಾವವ್ರು ಇದ್ಕೊಂಡು ಶೀಟ್ ಹಾಕ್ತಯ ಹೆಂಗಿದ್ರೇನು.
ಹ್ಮ.
ಹಂಗೆ ಬಚ್ಲು ಬಾತ್ರೂಮು ಒಂದ್ ಹಾಲು ದೇವ್ರ ಮನೆ ಎಲ್ಲಾ ಕಟ್ಟ ಬಿಡ್ರಿ ಅಂತ ಹೇಳಿದ್ರು.
ಹಾ ಹಾ ಹಾ.
ಹ ಶೀಟ್ ಹಾಕೋದು ಅಂತೇಳಿ. ನಾವು ಸರಿ ಹಂಗೆ ಮಾಡೋದಲ್ಲ ಬಿಡು ಅಂತೇಳಿ ನಾವ್ ಹಂಗೆ ಮಾಡ್ದು ಬ್ರೋ. ಎಲ್ಲಾ ಮಾಡಾಯ್ತು ಮತ್ತೆ ನಿಂಗು ಮಾಡ್ತಾ ಇದ್ದೀರ ಮಾವ. ಸುಮಗೆ ಯಾಕೆ. ಶೀಟ್ ಆಕ್ತಯಾ ನಾವ ಒಂದ ಒಂದು ಒಂದ್ ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ.
ಹಾ.
. ಅಂತ ಹೇಳಿದ್ರು ಅದಕ್ಕೆ ನಮ್ ಅಪ್ಪ ಎನ್ ಮಾಡ್ತು ಅದಲ ಆರ್ ಸಿ ಸಿನೇ ಹಾಕ್ಸ್ ಬಿಡೋಣ ಅಂತೇಳಿ ಆರ್ ಸಿ. ಸಿ ಆಕ್ಸದ್ ಬ್ರೋ.
ಹ್ಮ ಹ್ಮ ಹ್ಮ ಹ್ಮ.
ಇಪ್ಪತ್ತ ಎನೋ ಕೊಟ್ಟಿವು ಬ್ರೋ ಇವ್ರ ಕಾಂಟ್ರಾಕ್ಟ್ ಅವರ್ ಮಾತ್ರ ಮೇಲೆ ಆರ್ ಸಿ ಸಿ ಹಾಕಿ. ಕಂಬಿ ಕಂಬಿಸುತ್ತೋರಿಗೆ ಎಲ್ಲ
ಹಾಂ ಹಂ
ಎಲ್ಲ ಅಷ್ಟ ಆಯ್ತ್ ಬ್ರೊ ಮತ್ತೆ ಆರ್ ಸಿ ಸಿ ಮತ್ತೆ ಆಗ ಒಂದು ಬೋರ್ ಹಾಕದ್ ದು ಬ್ರೊ
ಹ್ಮ್
ಬೋರ ಹಾಕಿ ಎರಡು ವರ್ಷ ಏಂದ್ರಲ್ಲಿ ದುಡ್ಡು ಬರ್ಲಿಲ್ಲ ಸುಮ್ಗೆ ಆಗ್ಬಿಟ್ವಿ
ಹಾ ಹಾ
ಸುಂಗ್ಗಾಗಿ ಏನ್ ಮಾಡಿದ್ವಿ ಹೋದ್ರೆ ಒಕ್ಕೊಂಡ್ಲಿ ಅಂತೇಳಿ ಮತ್ತೆ ಟಮೊಟೊ ಹಾಕುದ್ವಿ ಮೋಟರು ಬಿಟ್ಟು ಟೊಮೊಟೊ ಹಾಕ್ದಗ ಒಂದು ಒಂದ್ ಇಪ್ಪತ್ತ ಒಂದ್ ಲಕ್ಷ ರೂಪಾಯಿ ಏನೋ ದುಡ್ಡ ಆಗಿತ್ತು
ಹಾ
ಆಗ ಏನ್ ಮಾಡಿದ್ವಿ ಒಂಚೂರು ಮನೆ ಕೆಲಸ ಇಡ್ಸ ಸಾಲುಗಳಿದ್ವು ಸಾಲಗಳು ಕೊಡವೆಲ್ಲ ಕೊಟ್ಟು
ಹಾ
ಒಂಚೂರು ಮನೆ ಕೆಲಸ ಅಂದ್ರೆ ಪ್ಲಾಸ್ಟಿಂಗ್ ಮಾಡಿದ್ವಿ ಫಸ್ಟ್ ಕೆಳಗಡೆ ಮನೆ ಒಳಗಡೆ ಪ್ಲಾಸ್ಟಿಂಗ್ ಮಾಡಿ ಕೆಳಗಡೆ ಕಾಂಕ್ರೀಟ್ ಕಾಂಕ್ರೀಟ್ ಎಲ್ಲ ಹಾಕಿ
ಹ್ಮ
ಮತ್ತೆ ಇನ್ ಹೆಂಗು ದುಡ್ಡಿ ಇನ್ನೊಂದ್ ಎರಡ್ ಲಕ್ಷ ರೂಪಾಯಿ ಉಳದ್ ಐತೆ ಮೇಲೆ ಪ್ಲಾಸ್ಟಿಂಗ್ ಹೊರಗ ಪ್ಲಾಸ್ಟಿಂಗ ಎಲ್ಲ ಮಾಡ್ಸಿದು ಬ್ರೊ
ಹಾ
ಸುಮ್ ಆಗ್ಬಿಟ್ಟು ಮತ್ತೆ ದುಡ್ಡಿಲ್ಲಾ ಅಂತೇಳಿ ವೈರಿಂಗು ಟೈಲ್ಸ್ ಎಲ್ಲ ಇದಾನ ಹಾಕ್ಸೋಣ ಅಂತೇಳಿ ಸುಮಗಾದ್ವಿ ಅದಕ್ ನಮ್ ಅತ್ ತ್ತೆ ಇದ್ಕೊಂಡು ನಾನೊಂದ್ ಐವತ್ತು ಸಾವಿರ ಕೊಡ್ತೀನಿ ಇನ್ನೊಂದ್ ಅರ್ವಾತು ಎಪ್ಪತ್ ಸಾವಿರ ಯಾರ್ ಹತ್ರ ಸಾಲ ಮಾಡಿ ಟೈಲ್ಸ್ ಹಾಕೊನ್ ಬಿಡಪ್ಪ ಹೋಗಿ ಹಾಕ್ಬಿಡುವಂತೆ ಅಂದ್ರು
ಹ್ಮ್
ಹಂಗೆ ಟೈಲ್ಸ್ ತಂದೊ ಬ್ರೊ ಟೈಲ್ಸ್ ಹಾಕಕ್ ಆಗತ್ತು ಅವರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಇಸ್ಕೊಂಡ್ರ ಬ್ರೊ ಅವರು ಅಡಿ ಲೆಕ್ಕ ಬ್ರೊ
ಹಾ ಬ್ರೋ ಟೈಲ್ಸ್ ಎಲ್ಲಾ ಇವಾಗ್ಲಿಂದ ಅಲ್ಲ ಬ್ರೊ ಫಸ್ಟ್ ಇಂದನು ಅಡಿ ಲೆಕ್ಕನ ಇರೋದು
ಅಡಿ ಲೆಕ್ಕ ಹಾಕ್ತಾರೆ
ಅಲ್ಲ ಬ್ರೋ ಈಗಂಗಿದೆ ಮನೆ ಕಟ್ಟಕ್ಕೆ ಹಂಗೆ ಗುತ್ಕ ಕೊಟ್ಟಿದ್ರೆ ನಂಗೆ
ಇಲ್ಲ ಬ್ರೊ ಅದ ಕೆಲ್ಸಕ್ ಮಾಡ್ಸಬ್ರು ಅಂದ್ರೆ ನಮ್ಮ್ ಅಪ್ಪ ಗೊತ್ತಿರೋರೇನಾ ಹಂಗಾಗಿ ಕೆಲ್ಸನೂ ಒಂಚೂರು ನಿಧಾನ ಆದ್ರೂ ಪರವಾಗಿಲ್ಲ
ಹಾ ಹಾ
ಬ್ರೋ ಏನ್ ಮಾಡ್ತ ಗುತ್ತಿಗೆ ಕೊಟ್ರ ಏನ್ ಮಾಡ್ತ ಗೊತ್ತ ಬ್ರೋ
ಹಾ
ಬೇಗ ಬೇಗ ಮುಗಿಸ್ಬೇಕು ದುಡ್ಡು ಉಳಿಸಬೇಕು ಅಂತೇಳಿ ಕೆಲ್ಸ ಅಷ್ಟ್ ಚೆನ್ನಾಗಿ ಮಾಡಲ್ಲ ಬ್ರೊ
ಹಾ
ಅದೇ ಅದೇ ಕೆಲ್ಸಕ್ ಕೊಟ್ರೆ
ಹಾ
ಒಂಚೂರ್ ಲೇಟ್ ಆದ್ರೂ ಪರವಾಗಿಲ್ಲ ಅಂತೇಳಿ ಚನ್ನಾಗ್ ಮಾಡ್ತಾರ್ ಬ್ರೊ
ಹಾ
ಅದಕ್ಕೆ ನಮ್ಮಪ್ಪ ಗುತ್ತಿಗೆ ಕೊಡ್ಲಿಲ್ಲ ಬ್ರೊ
ಹಾ
ಮನೆ ಮುಂದೆ
ಹ್ಮ
ತರ ಹಾವು ತರ ಡಿಸೈನ್ ಮಾಡಕ್ಕೆ ಬ್ರೊ
ಹಾ
ಇಬ್ಬರು ಮೇಸ್ತ್ರಿಗಳು ನಾಕ್ ಜನ ಕೆಲ್ಸದವರು ಎರಡ್ ದಿನ ಮಾಡೋರ ಬಡ
ಹ ಹಾ ಹಾ ಚೆನ್ನಾಗ ಆಯ್ತ ಬ್ರ ಮ ಡಿಸೈನ್ ಅದು
ಹ ಡಿಸೈನ್ ಹತ್ರ ಚೆನ್ನಾಗ್ ಮಾಡವ್ರ ಬ
ಹಾ ಹ್ಮ
ದುಡ್ಡು ಆದ್ರೂ ಪರವಾಗಿಲ್ಲ
ಹಾ
ಚೆನ್ನಾಗ ಮಾಡೋರೊಬ್ರು ಅದನ್ ಮಾತ್ರ
ಅದ ಚೆನ್ನಾಗ್ ಮಾಡಿದಾರಬರು ಎನಕ್ಬ್ರೋ ನೀವ್ ಆತರ ಮಾಡ್ಸಿದ ಡಿಸೈನ್ ಅದು
ಬ್ರೋ ಅಂದ್ರೆ ನಮ್ಮ ಅಣ್ಣ ಅದಲ್ಲ ಯಾರ್ ಮನಲ್ ನೋಡಣಂಗ ಗೊತ್ತಿಲ್ಲ ಬ್ರೋ ಬಂದು ನಮ್ಮಪ್ಪಜಿಗೆ ಹೇಳಿದ್ರಿ ತರ ಅಪ್ಪ ಮುಂದೆ ಅಡ್ತಿಲ್ಲ ಬಂದವಲ್ಲ ಪಿಲ್ಲರ್ಗೆ ಒಂಥರ ಡಿಸೈನ್ ಮಾಡ್ಬೇಕಪ್ಪ ಡಿಸೈನ್ ಮಾಡ್ಸು ಅಂತ
ಹಾ
ಅದಕ್ಕ ಒಂಚರು ಡಿಸೈನ್ ತರ ಮಾಡ್ಸೋರ ಬ್ರೋ
ಹಾ ಹಾ ಹಾ
ಅದ ಮಾತ್ರ ಚೆನ್ನಾಗ ಆಗೈತ ಬೋ ಅದೊಂದ ಚೆನ್ನಾಗ್ ಆಗೈತ್ ತ್ಯ
ಹಾ
ಮತ್ತೆ ಒಂದ್ಚೂರು ಅದ್ರ ಪಕ್ಕದಲ್ಲಿ ಖಾಲಿ ಬಿಟ್ಟ ದೀವಿ ಇನ್ನು ಅದಕ್ಕ ಇನ್ನ ಏನ್ ಪೇಸ್ಟ್ ಮಾಡಿಲ್ಲ ಒಂತರ ಅವತ್ತು ಟೈಲ್ಸ್ ಅಲ್ಲಿ ಹಾಕ್ಸ್ಬೇಕು ಅನ್ಕೊಂಡ್ ಒಬ್ಬರು ಅದೇ ಮನೆ ಪಕ್ಕದಲ್ಲಿ ಉಂರೆ ಡಿಸೈನ್ ತರ ಹಾಕ್ಸ್ತಾರಲ್ಲ ಈಗ ಉದ್ದು ಎರ್ಜಿಗೆ ಅದಕ್ಕೆ ಒಂದು ಹೆಚ್ಚು ಕಮ್ಮಿ ನನ್ನ ಇಟ್ಟು ಒಂದಚೂರು ನಿಮ್ಮ ಇಟ್ಟು ಇ ನಮ್ಮ ಇಟು ಒಚೋರು ಇನ್ನ ಜಾಸ್ತಿ ಐತೆ ಅದಕ್ಕೆ ಟೈಲ್ಸ್ ಎಲ್ಲ ಹಚ್ಬೇಕು ಅಂತಿದ್ದ ನಮ್ಮ ಮಾವ ನಾವ್ ಅಪ್ಪ ಇದ ಕಕೊಂಡ್ ಅದೆಲ್ಲಾ ಶೇಡ್ ಆಗ್ಬಿಡತ್ತೆ ಬೇಡಪ್ಪಾ
ಹಾ
ಕಂಚದ್ ಬರತ್ತಲ್ಲ ಕಂಚಿದ ತಂದಾ ಹಸೋಣ ಅಂತ ಅದನ್ನು ಖಾಲಿ ಬಿಟ್ಟಿವವ ಅದೊಂದು ಇದೊಂದು ಸ ಸಕತ ಐತೆ ಬ್ರೋ
ಹ ಅಂದ್ರೆ ಬ್ರರು ಇನ್ನು ನಿಮ್ದೊಂದ್ ಲಕ್ಷದತ್ತ ಹತ್ರ ಖರ್ಚಿದೆರು ಮ
ಏ ಒಂದ್ ಲಕ್ಷ ರೂಪಾಯಿ ಬ್ರೋ ಇನ್ನು ಜಾಸ್ತಿ ಐತೆ
ಜಾಸ್ತಿ ಆಯ್ತವ್ರ
ಹ್ಮ್ ಇನ್ನು ಹೊರಗಡೆ ಲೈಟಿಂಗ್ಸ್ ಏನ್ ಹಾಕಿಲ್ಲ ಅದ ಕಲರ್ ಕಲರ್ ಲೈಟಿಂಗ್ಸ್ ಬರ್ತಾವಲ್ಲ
ಹಾ ಹಾ ಹಾ ಇನ್ನು ಸೈಡ್ ಲೈಟ್ ಏನ ಅಂದ್ರೆ ಇದು ಎಲೆಕ್ಟ್ರಿಕಲ್ ವರ್ಕ್ ಏನ ಆಗಿಲ್ಲ ಬ್ರರು ಹಂಗಾದ್ರೆ
ಒಳಗಡೆ ಎಲ್ಲಾ ಮುಗ್ದೈತೆ ಹೊರಗಿನ ಏನ್ ಮಳೆ ಲಬ್ರ ಅ್ರ ನಮ್ಮ ಇದ್ರಲ್ಲೇ ಚಿ ತಾಮಣಿ ಎಲ್ಲ ತಂದಬ್ರ
ಹಾ ಹಾ ಹ್ಮ್ ಮತ್ತೆ ಮತ್ತೆ ಏನಿಲ್ಲ ಬರು ಎಲ್ಲಾ ಹೇಳ್ಬೇಕು ನೀವು ನಾ ನೋಡಿದ್ರೆ ಮನೆ ಕಟ್ಟ ಇಂಟೆನ್ನ್ ಚನ್ನಲ್ಲ ಇದ್ವಿ ನೀವು ಹಿಗೆಲ್ಲಾ ಹೇಳ್ಬಿಟ್ಟು
ನೋಡಿಬ್ರೋ ದುಡ್ಡು ಒಂದ ಒಂದ್ ಇಪ್ಪತ್ ಲಕ್ಷ ಮೂವತ್ ಲಕ್ಷ ದುಡ್ಡು ಇದ್ರೆ ಮನೆ ಕೆಲ್ಸ ಹ ಗ ಕಬ್ರ
ಹ ಹಾ
ನಂಬ್ರ
ಮತ್ತೆ ಏನು ಇಲ್ಲಬ್ರ ಸರಿ ತಗಳಿಬ್ರರು ಅದೊಂದ ಎಮ್ಮೆ ಒಂದ್ ಕಿತ್ಕೊಂಡ್ ಹೋಗಿದ್ದೇನೆ ನಮ್ದು ಸರಿರು